ಸ್ಟೇ ಏನ್ ಮಾಡ್ತಿದೀರಾ
ಹಾ ನಾವು ಸುಮನೆ ಟೈಮ್ ಪಾಸ್ಗೆ ಓಡಾಡ್ತಿದೀವಿ ಈಚೆ ನೀವೇನ್ ಮಾಡ್ತಿದ್ದೀರಾ.
ಹೌದಾ ಏನವಾಗ್ಲೆ ಕೇಳ್ತಿದ್ರಲ್ಲ ಇವಾಗ ಕೇಳಿ.
ಅದು ಮೇಕಪ್ಪು ಎಕ್ಸಾಮ್ ಬರ್ತಿರ್ತಾರಲ್ವಾ ವಿದ್ಯಾರ್ಥಿಗಳು ಆ ಅವ್ರಿಗೆ ರಿಸಲ್ಟು ಸಿಕ್ ಸಿಕ್ಸ್ತ್ ಸೆಮವರ್ಗೆ ಬಂದಿದೆ ಆಲ್ರೆಡಿ ಅವಾಗ್ ಇಲ ಅಲ್ವಾ ಮೇಕಪ್ ಎಕ್ಸಾಮ್ ಬರ್ತಿದ್ದು ಅವರೆಲ್ಲ ರೆಸುಲ್ಟು ಆವಾಗಲೇ ಬರುತ್ತೆ ಇಲ್ಲ ಲೇಟ್
ಲೇಟ್ ಆಗ ಬರುತ್ತೆ ಅನ್ಸುತ್ತೆ
ಇನ್ನ ಬಂದಿಲ್ಲ ಅಲ್ವಾ
ಹಾ ಯಾರ್ದು ಇವಾಗ
ನಾವೇ ಬರ್ದಿದ್ವಲ್ವಾ
ಓ ಹೌದಲ್ವಾೆೆ ಓಕೆ ಓಕೆ ಫ ಸೆಮ್ಮಲ್ವಾ ಹ ಬರುತ್ತೆ ಬಿಡಿ ಇನ್ ಸ್ವಲ್ಪ ಲೇಟ್ ಆಗಿ
ಅಂದ್ರೆ ಇವಾಗ ಜೂನ್ ಎಸ್ ಫಿಫ್ತ್ಿಸೆಂಬರ್ಲ್ಲಿ ಬರ್ದಿರ್ತಾರಲ್ವಾ ಅವಾಗ ಅವಾಗೇಏನಾದ್ರು ಬರುತ್ತೆ ಬಟ್ ಇವಾಗ ಬರುತ್ತಾ ಅಂತ
ಇಲ್ಲ ನಿಮ್ದು ಬೇಗನೆ ಬರುತ್ತೆ ಅನ್ಸುತ್ತೆ
ಹ್ಮ್
ನೋಡೋಣ ಇರಿ ಏನಾಗುತ್ತೋ
ಶಾರೀರಿ ಚ ಮತ್ತೆ ನೀವು ಯಾವಾಗಿಂದ ಹೋಗ್ತೀರಾ ಕಾಲೇಜ್ಗೆ
ನೀವ್ ಯಾವಾಗ್ ನೀವ್ ಯಾವಾಗ ಹೇಳ್ತಿೀರೋ ಅವಾಗ್ಲೇ ನಾನು ಬರೋದು ಮತ್ ನಾನ ಒಬ್ಬಳೇ ಬಂದ್ ಏನ್ ಮಾಡ್ಲಿ
ಅಂದ್ರೆ ಇವರೆಲ್ಲಾ ಆಗಸ್ಟ್ಗೆ ಅಂತಿದ್ದಾರೆ ಆಗಸ್ಟ್ ಇಂದ ಬರೋಣ ಅಂತ
ಹೌದು ಆಗಸ್ಟ್ ಯಾವ ತಾರೀಕಿಂದ
ಅಂದರೆ ಸೆಕೆಂಡ್ ತರ್ಡ್ ಆ ಥರ
ಹಾ ನಾವು ಹಂಗೆ ಹೋಗೋಣ ಬಿಡಿ
ಹ್ಮ್ ಇದು ಇವಾಗೆಲ್ಲಾ ಇದೆಲ್ಲ ಆಯ್ತಲ್ವಾ ಡಿೀಪ್ ಲರ್ನಿಂಗು ಅದ ಏನೇನೋ ಮಿಷಿನ್ ಲರ್ನಿಂಗ್ ಅಂದ್ರೆ ಕ್ಲಾಸಸ್ ಎಲ್ಲ ಕಂ ಕಂಪಲ್ಸರಿ ತಗೊಂತಾರೆ ಹೋಗ್ಲೇಬೇಕು ಅಂತ ಏನಾದ್ೂ ಆಯ್ತಾ ಅಂತ
ಇರ್ಬೇಕು ಅನ್ಸುತ್ತೆ ಯಾಕಂದ್ರೆ ಅವೆಲ್ಲಾ ಮೇನ್ ಸಬ್ಜೆಕ್ಟ್ಸ್ ಅಲ್ವಾ
ಅದಕ್ಕೆ ಬಿಗ್ ಡಾಟಾ ಅದು ಬೇರೆ ಐತೆ ಅದೇನಂತಲೂ ತಲೆ ಬಿಿಡೋ ಗೊತ್ತಿಲ್ಲ
ಟೀಚರ್ಸು ಅವ್ರೇ ಹಂಗಗೆ ಇದ್ದಾರೆ ಶಿಕ್ಷಕರನು ಹಂಗೆ ಹಾಕ್ತಿದ್ದಾರೆ
ಹಯ ಓಲ್ಲಿ ಮಿಷನ್ಲ್ಲರ್ನಂಗ್ಂಗ ೋಯ್ತು ಇದು ಹಂಗೆಸ ಈಿ ಅಂತ ಹೋಗುತ್ತೆ ನೋಡ್ರಿ
ಹ
ಹ್ಮ ಅದೇ ಜೂಯೀ ಅಷ್ಟೇ ಕೇಳ್ಸುತ್ತ ನಮ್ಗೆ ಮಾಡ್ತಿದಾರ ಅಂತ ಕೇಳ್ಸುತ್ತ ಅ
ಹ ಆದ್ರೆ ಅರ್ಥ ಹೌದು ಇನ್ನೊಬ್ಬ್ರ ಯಾರ್ನೋ ನೀ ಇದು ಯ ಎಸ್ ಟೀಚರ್ ನ ಒಬರನ್ನ ಹಾಕಿದಾರಂತೆ
ನಮ್ ಟೀಚರ್ನಲ್ ನಮ್ದ ತಡ್ಕಳಕ್ ಆಗ್ತಿಲ್ಲ ಇ ಎ ಸಿರ್ ಟೀಚರ್
ಏನ್ ಮಾಡೋದಂತ ಗೊತ್ತಾಗ್ತಿಲ್ಲ ಅಷ್ಟೇ
ಎಲ್ಲಾ ನಮ್ಗೆ ಸರಿಯಾಗಿ ಇರೋರ ಸಿಗ್ತಾರ ಬಿಡಿ
ಹ್ಮ್ ಹೌದು ಏನ್ ಮಾಡದು ಆ ಕಡೆ ಏನು ಮಾಡಕ್ಕ ಆಗಲ್ಲ ಈ ಕಡೆನು ಏನು ಮಾಡಕ್ಕ ಆಗಲ್ಲ ಹಂಗಾಗುತ್ತೆ ಸನ್ನ ಹ್ಮ್ ಅದ್ರ ನೀವು ರೂಮ್ ಮಾಡಿದ್ದೀರಾ ಅಂದ್ರೆ ಗ್ರೂಪ್ ಸ್ಟಡಿ ಚೆನ್ನಾಗ್ ಮಾಡ್ಬೋದು ನೋಡಿ
ಮಸ್ತ್ ಮಾಡ್ತೇವಿ ನಾವು ಡ್ರೆಸ್ ಮೇಲೆಲ್ಲ ಕತ್ಕೊಂಡ್ ಮಸ್ತ್ ಮಸ್ತ್ ಗ್ರೂಪ್ ಸ್ಟಡಿ ಬೆಳಿಗ್ಗೆತ್ ಕುತ್ಕೊೊಂಡರೆ ಬೆಳಗ್ನೇ ಇದ್ದದ್ದು
ಹ ಇನ್ನೊಬ್ಬರು ಇದಾರಲ್ಲ ಮಲ್ಕೊಂಡು ನಿದ್ದೆ ಮಾಡ್ತಾ ಇದ್ರನು ಆಫ್ ಮಾಡಿ ಲೈಟ್ ಅಂತಾರೆ ಅಯದು ಆನ್ ಮಾಡಿ ಲೈಟ್ ಅಂತಾರೆ ಹೋಗೊಬ್ರು ಹ ಅವ್ರಗ ಹೇಳಿ ಆದ್ರೂ ಆದ್ರೂ ಆಫ್ ಮಾಡಿದ್ರೆ ನಾನು ಓದ್ತಿದ್ದೀನಿ ಲೈಟ್ ಆನ್ ಮಾಡಿ ಅಂತಾರಲ್ಲ ಅವರು ಹ
ಆರ ತ ಮಾಡೋತಿ
ಹ್ಮ್ ಏನ್ ಮಾಡ್ತಾರೋ ಬಿಡಿ
ಮತ್ತು
ಹೇಳ್ಬೇಕು
ಹೇಳಿ ನೀವು ಮತ್ತೆ ಊಟ ಎಲ್ಲ ಏನ್ ಮಾಡಿದ್ರಿ ಇವಾಗ ಹೋಗ್ತ ಇಧರ ನೀವುರಿ
ಹೌದು ಈಾಗಲ ಬಡಗ್ಗೆ ಇವಾಗ ಬಿಟ್ಟಿದ್ದು ನಾು ಹೋಗ್ಬಾರ್ದು ಅನ್ಕೊಂಡಿದ್ದೆ ನಾಳೆ ಹೋಗ್ಬೇಕು ಅಂತ ಇದ್ದೆ ಾಗಲ್ಲ ಅಂದ್ರೆ ಹೋಗ್ಬೇಕು ಅಂತ ಇ ಅಂದ್ರೆ ನಿೆನ್ನೆ ಕುಸುಮಾ ಜೊತೆ ಹೊರ್ಗಡೆ ಹೋಗಿದ್ದೆ ಹ್ಮ್ ಕ ಲಿ ಬಸ್ ಸಾಪ್ ಅಲ್ಲಿ ಇದೀನಿ ಟೈಮ್ ಎಷ್ಟ ಆ ನೋಡಿ ಎಷ್ಟಾಗಿದೆ ನೋಡಿ ಮಾತಾಡಿದ
ಫೋರ್ಸ್
ಹ್ಮ ಫೋರ್ ಮಿನಿಟ್ಸ್ ಹ ಹ್ಮ್ ಆಮೇಲೆ ಒಂದ್ ಮಿನಿಟ್ ಇರಿ ಅಂತೀನಿ ಹಂಗಗೆ ಇ ಸವಲ್ ಆ ಪ್ರತಿದಿನ ಬಸ್ಸಿಗ ಹ್ಮ ಹಂಗೇರಿ ಸ್ವಲ್ಪ
ಹ್ಮ್
ಕೇಳ್ ಅದ ಹ ಹ ಸ ಅ ಹೌ ಹಲೋ ಹಲೋ ನೀವ್ಗ್ಬದು ಬಸ್ಸಿಿಗೆ ಹಾತತಿದ್ದೆ ಅದಕ್ಕೆ ಬಸ್ಸಿಿಗೆ ಹಾಕ್ತತಿದ್ದೆ ಅದಕ್ಕೆ ಫುಲ್ ರಶ್ ಇದೆ ಬಸ್ ಇವತ್ತು ಪ್ಪ ಇವತ್ತುು ಗೊತ್ತಿಲ್ಲ ತುಂಬಾ ರಶ್ ಇದೆ ಹ್ಮ್
ಮತ್ತೆ ಎಷ್ಟು ತಗತ್ತೆ ನಿಮ್ಗೆ ಹೋಗ್ ಸೇರೋ ತನಕ
ಹಾ
ಹೋಗ ಸೇರೋವರ್ಗ ಎಷ್ಟೊತ್ತಾಗುತ್ತೆ
ಮತ್ತೆ ಒಂದೊಂದೂುವರೆ ಅವರ್ ಆಗುತ್ತೆ
ಹ್ಮ್
ನೀವು ಬಂದಿದ್ದೀರಲ್ಲ ಗೊತ್ತಿಲ್ಲ ನಿಮ್ಗೆ ಓ ನೀವು ತುಂಬಾ ಉಲ್ಟಾ ಉಲ್ಟಾ ಉಲ್ಟಾ ಎಲ್ಲಾ ಹೋಗಿ ಬಂದರ ಬಂದಿದ್ರಿ ಕರೆಕ್ಟ್ ಹ್ಮ್ ಮತ್ತೆ
ಹ್ಮ
ನಂಗೆ ಇನ್ನೊಂದ ಏನಾಗಿದೆ ಗೊತ್ತಾ
ಹ್ಮ್
ಹ ಅದು ಪೇಮೆಂಟ್ ಅಂತ ಇರುತ್ತೆ ಗೊತ್ತಾ ನಿಮಗೆ ಅದು ತೋಸ್ತಾನೆ ಇಲ್ಲ
ಏಕೆ
ಇಲ್ಲ
ನಿಮ್ಗೆ ಯಾರಾದ್ರೂ ಫೋನ್ ಮಾಡಿದ್ರ ಆಕೆ ಅಂತ
ಯಾವಾಗ ಇಲ್ಲ
ಇಲ್ಬ
ಹ
ಅದು ನಿಮ್ಮ್ದದು ಫಾರನ್ ಟಾಸ್ಕ್ ಕಂಪ್ಲೀಟ್ ಆಗಿಲ್ಲಲ್ಲ ಅದು
ಮೇ ಬಿ ಅದು ಸ್ವಲ್ಪ ಆಗಿದೆ ಇವಾಗ ಹನ್ನೆರಡುಕ್ಕ ಮುಂಚೆ ಇವಾಗ ಇಪ್ಪ ಗತ್ತ ಆದ್ರೆ ಇನ್ನು ಹ್ಮ ಆಗಿಲ್ಲ ಏನ್ ಮಾಡದು ತೋರಿಸ್ತಿಲ್ಲ ಅದಕ್ಕೆ ನಮ ಮತ್ತೆ ಟ್ರಾನ್ಸ್ಕ್ರಿಪ್ಷನ್ ಅಸೈನ್ ಆಗಿದೆ ಟ್ರಾನ್ಸ್ಕ್ರಿಪ್ಷನ್ ಹಾ ಮಾಡ್ತಿದ್ದೀನಿ ಬಟ್ ಅದು ಚೆಕ್ಕಿಂಗ್ ಅಲ್ಲೇ ಇದೆ ನೂರ ಐವತ್ತು ಕಸ್ ಹ್ಮ್
ಆಗತ್ತೆ ಚೆಕಿಂಗ್ ಲೇಟ ಆಗಿ ಮಾಡಿ
ಹ್ಮ್ ಆದ್ರೆ ಆಗುತ್ತಲ್ವಾ
ಹ್ಮ್ ಹಾಗುತ್ತ
ಆದ್ರೆ ಸಾಕು
ಹ್ಮ್
ಹ್ಮಷ್ಟ ಆಯ್ ಅಣ್ಣ ಸ್ವಲ್ಪ ದಾರಿಬಿಡು ಮತ್ತೆ ನಾಳೆ ಎಷ್ಟೊತ್ತಿಗೆೋಗ ಹೋಗ್ತೀರಾ ನೀವು ಮನೆಗೆ
ಬೆಳಗ್ಗೆ ಹೋಗ
ಹಮ್ ಹೋಗ್ಬಿಡಿ ಬೆಳಗ್ಗೆ
ತಿನ್ನೋಕ್ಕೆೆ ಮಾಡೋಕ್ಕಲ್ಲ
ಅವರೆಲ್ಲ ಟ್ರೈನ್ ಎಲ್ಲ ಬ ಅವ್ರು ಟ್ರೈನ್ ಎಲ್ಲ ಬುಕ್ ಮಾಡಿದಾರಾ
ಹ್ಮ್ ಮಾಡಿದ್ದಾರೆ
ಹ್ಮ
ಹ್ಮ್ ದಿವ್ಯಾ ಅವರು ಗೋವಾಗ ಹೋಗ್ತಾರಂತೆ
ಹಾ ಹಾ ಹಾ ಹ ಹ ಇಪ್ಪತ್ತನೇ ತಾರೀಕ ಸ್ಟಾರ್ಟ್ ಆಗುದು ಕಾಲೇಜು ಮತ್ತೆ ಒಂದನೇ ತಾರೀಕ್ ಬಕಂದ್ರೆ ಆಲ್ಮೋಸ್ಟ್ ಹತ್ ದಿನ ಆಮೇಲ್ ಮತ್ತೆ ಬೈಯಲ್ವಾ ಹಾ ಹಾ ರ್ ಹೋಗ ಬೈದ್ರೆ ಬೈದ್ರೆ ಏನ್ ಮಾಡತದ
ಹ್ಮ್
ಬೈ ಅದಿಕ್ಕಲ್ಲ ತಲೆನೇ ಕಡಸ್ಕೊಂಡಿಲ್ಲ ಹ ಹೇಳ್ಬೇಕು ನೀವೇ
ಹೇಳಿ ಚಿತ್ರವರ ನೀವು
ಹ ಮತ್ತೇನಿಲ್ಲ ನೋಡಿ ಯರೆ ಮನೆಗೆ ಹೋಗಿದ್ದಾರೆ ಇವಾಗ ಏನು ಪಿ ಜನಾ
ಹ್ಮ್ ಪೀಜಿ
ಇಲ್ಲ ನೋಡಿಲ್ಲ ನಾನು ಅಲ್ಲೇ ಇದ್ದೀನಲ್ವಾ ಇನ್ನುೂ ಇನ್ನು ಮುಂದೆ ನೋ ಹ ನೋ ಅಂದ್ರೆ ನೋಡ ಡೈರಿ ಸ ನೋ ಮಾಡತಿದ್ದೀಿ ನಂಗೆ ಬಟ್ ಏನು ಹೇಳಿಲ್ಲ ಇನ್ನು ಅವರಿಗೆ ಆಮೇಲೆ ಇನ್ನೊಂದ ಏನಂದ್ರೆ ನೋಡೋಣ ಇನ್ನು ಅಂತ ಇದ್ದೀನಿ ಅದ
ಇರೋ ಇ ಚೆನ್ನಾಗ್ ನೋಡ್ಬಿಟ್ಟೆ ಚೆನ್ನಾಗಿ ಇರೋ ಕಡೆ
ಹ್ಮ್ ಒಂದ್ ಮೂರ್ ತಿಂಗಳು ನಾಲ್ಕ್ ತಿಂಗಳಲ್ಲ ಮತ್ತೆ ಚೇಂಜ್ ಆಗ್ಬೇಕು ಏನ್ ಮಾಡ ಅಂತ ನೋಡ್ತಿದೆ ನೀವು ಹ್ಮ ಹೆಂಗು ಇಲ್ಲೇ ಇದ್ರೆ ನೀವು ಹತ್ರ ಇರ್ತೀರಾ
ಹಾ
ಚೆನ್ನಾಗಿರುತ್ತೆ ಹೆಂಗೂ ಇಲ್ಲೇ ಇದ್ರೆ ಹತ್ರ ಇರ್ತೀರಾ ನೀವು ಸಹ
ಹ್ಮ್
ನೋಡೋಣ ಇನ್ನು ಏನಾಗುತ್ತೋ ಗೊತ್ತಿಲ್ಲ ನೋಡೋಣ
ಸರಿ ಮತ್ತೆ ಮಾಡ್ಲಾ
ಪರವಾಗಿಲ್ಲ ಯಾವಾಗ್ ಮಾಡ್ತೀರಾ
ಈಾಗಲೇ ಮಾತು ಮಾಡು ಅಂದರೆೆ ಇವಾಗಲೇ
ಬೇಡ ಸಾಯಂ ಆಮೇಲೆ ನಾನ್ ಮನೆಗ ಹೋದಾಗ ಮಾತಾಡಿ ಈ ಕಡೆ ಹಿಂದೆ ಡಿಸ್ಟರ್ಬೆನ್ಸ್ ಸ್ವಲ್ಪ ಜಾಸ್ತಿ ತುಂಬಾ ರಶ್ ಇದೆ
ಹ ಸರಿ ನಿಮ್ ಯಾವಾಗ ಫ್ರೀ ಇರ್ತೀರಾ ಅವಾಗ ಹೇಳಿ
ಹಾ ಹಾ ಸರಿ ಆಮೇಲೆ ಮಾಡ್ತೀನಿ ತಗೊಳ್ಳಿ ಅ ಸರಿ
ಸರಿ ಚಿತ್ರಾ ಬಾಯ್